ಮಾಾಲಿಕಂತ ಬರ್ತಾರೆ ಹೆಸರಿ ಏನ ಹಾ ಹಲೋ ಹಲೋ ಹಲೋ ಮಾತಾ ಮಾತಾಳೆ ಹಲೋ ಕೇಳಿಸ್ತಿಲ್ಲ ತಿಲ ಹಲೋ ಕೇಳ್ತಾ ಇಲ್ಲ
ಕೇಳಳ್ಸದಯಾ ಹೇಳ
ಏನ ಹೆಸರು ಮಾಲಿಂಗ ಅಂತ ಬರ್ತ್ತಲ್ಲ ಯಾರದ
ಮಾಲಿಂಗ್ ನಮ್ಮ
ಬಾ ಬಾ ಬ ಬಾ ಹ ಹಾ
ಊಟ
ಹಾ ಇಲ್ಲ ಮಾಡ್ಬೇಕು
ಏನ್ ಮಾಡೈತಿ
ಏನಲ್ಲ ಸುಮ ಕುಂತು ನ
ಹಾ
ಊಟ ನಿದ ಮಳಿ ಬರಕತ್ತಲ್ಲ ಇಲ್ಲಿ
ನ ಇಲ್ಲಿ ಮಳೆ ಬಾರಿ ನಿಂತದ
ಇಲ್ಲಿ ಬರಕ್ತದೆ ಇಲ್ಲಿ ಬಿಸ್ಲ್ ಬಿಳಕ್ ಆತದ ಹಂಗೆ ಮಳಿ ಬರಕ್ತದ
ಹಲೋ
ಹ್ಮ್
ಯಾವಾಗ ಆಗ್ತಾರಂತ
ಯಾವಾಗ ಹಕ್ತಾರ ಯ ಎರಡ್ ರೂಪಾಯಿ ಬಂದ ನೋಡಡ್ ಎರಡ್ ರೂಪಾಯಿ
ಯಾವ್ದ್ರ ಅದ
ಹ ಎದರು ಬಂದ ನಟ್ಟ ಕೇನರಾ ಬ್ಯಾಂಕಿಗೆ ಬಂದು ಎರಡ್ ರೂಪಾಯಿ ಬರ್ತವೆ ಹಾ ನಾಡ್ದ
ಹೌದಾ ಎಷ್ಟು ವರಂಗೋ
ನಮಂದ್ರ ಮೂರ್ ಸಾವಿರ ಬರ್ತಾವ ಮೂರರಿ
ಹೌದಾ ಹೆಂಗ ಮಾ ದಾಂಡಲ್ ಟ್ರಿಪ್
ನೋಡಮ ಶೂಟಿ ಕೊಡಲ್ಲ ಏನಿಲ್ಲ
ಸೂಟಿ ಕೊ ಒಳಗೆ ನಾವು ತಗೊಂಡ್ ಹಂಬ ರೀ
ಹಂಗೆ ಹೆಂಗ ಕೊಡ್ತಾರ
ಅಲ್ಲ ನಾ ನಾವವು ಕ ಹಿಂಗ ಒಂಟೂರಿ ಒಂಟಿರ ಅಂದ ಹೋದ್ರಐತೆ
ನಾ್ ಸುಟಿ ಕೊಟ್ ರಂಗ್
ದಾಂಡೇದುಾಲಿಕೀ ಬೇರೆ ಎಡೆ ಕಾಗಾಲಲ್ಲ ಸಾರೆ
ಹ್ಮ್
ಒನ್ ಟ್ರಿಪ್ ಒ ಡರ ಎಲ್ಲ ಹೋಗಂಬ್ರಾ
ಎಲ್ಲ
ಹೈದರಾಬಾದ್ ಅಲ್ಲ ಬೆಂಗ್ಳೂರು
ಅಲ್ಲಯಕೋದಲ್ಲ ಗುಲ್ಬರ್ಗದಾಗ ಆದಲ್ಲ
ಆ
ಗುಲ್ಬರ್ಗ ಜಾಗ ಯದಲ್ಲ
ಸಣ್ಣದ ಗುಲ್ಬರ್ಗದಾಗ
ಯಾವ್ದು ಇಟ್ಲಕ್ಕ
ಆಂ
ಯಾವ್ದರ ಇರ್ಲಕ್ ಹೋಗೋದಪ್ಪ
ಹ ಅಷ್ಟು ಮಜಾ ಇಲ್ಲ ಅಲ್ಲಿ
ಹ್ಮ್
ಹಾಂ ಒಂಡರ್ಲ್ಲ ಇದು ಬೆಯಾಂಗ್ಳೂರ್ಲ್ಲ ಹೈದ್ರಾಬಾದ್ ಮಸ್ತ್ ಅ
ಹ್ಮ್ ಅಷ್ಟು ದೂರ ಅದು
ಹೈದ್ರಾಬಾದ್ ಅಂದ್ರ ದುರತನ
ಎಷ್ಟು ಕಿಲೋಮೀಟರ್ ಅತ್ತ
ಹ್ಮ
ಎಷ್ಟ ಕಿಲೋಮೀಟರ್ ಅದು ಹಲೋ
ಳ
ಎಷ್ಟ ಕಿಲೋಮೀಟರ್ ಆತದೆ
ಹ್ಮ್ ಆಗೋದು ಒಂದು ನೂರ ಐವತ್ತು ಕಿಲೋಮೀಟರ್ ಅಷ್ಟೇ
ಹ್ಮ್ ಗೊತ್ತದೇ ಇಲ್ಲಿ ಹೈದರಾಬಾದ್ ಗೊತ್ತ ಹ
ಹಯ್ ಬಂದ್ರ ನ ಗೊತ್ತದ ಗೊತ್ತಾರ ಹಯ್ ಬಂದ್ರಮ್ಮ ಮಣ್ಣಾರೇ ಹಯ್ ಬಂದ್ರ
ಹಾ ಹ ಹ್ಮ ದಸ್ ತ ಕಡಗ ರತ
ಎನ್ನೂರಾಯಏಳು
ಏನ್ ಎಪ್ಪತ್ತುೇಳ
ರೊಕ್ಕನ
ಚಪ್ಪಚ ಒಳ
ಹ್ಮ
ಎಪ್ಪತ್ತೇಳು ಏಳ್ನೂರು
ಒಂಬೈನೂರ ಎಪ್ಪತ್ತೇಳ ಅಂದಲೇ
ಒಂಬೈನೂರ ಎಪ್ಪತ್ತಏೇಳು
ಹ್ಮ್
ಹ್ಮ್
ಹ್ಮ ರಮೇಶ್ ತಕಣ ಅ್ರ
ನ್ ಲೆಕ್ತಿಲ್ಲ ಬಿಡು
ಒಂದಾಯ್ ಒಂದ ನಾಲ್ಕೈದು ಸಾವರ
ಹಾ ಜಾಸ್ತಿನ ತ ಕಣ
ಹೆಂಗ್ಲೆ ಬ್ಯರೆ ಟಾಸ್ಕ್ ಬರೋಲ್ಲಿಲ್ಲ ನಮ್ಗ
ನನಗ ಬರ್ಲಿ ಯಾವ್ದ ಬಂದಿದಪ್ಪ ಅದು ಕನ್ನಡ ಟ್ರಾನ್ಸಾಕ್ಷನ್ ಮಾಡೋದು ಅದು ನಿಂತತ್ ಬಿಟ್ಟದ್ ಏನಾಗಿದೇನೆ
ಮುಗದವೇ ನೋವು
ಮುಗುದಿಲ್ಲೇ ಆರ್ ಸಾವಿರ ಆಗದ ಅಟ್ಟಿಗೆ ನಿಂತುಬಿಟ್ಟದ ಇನ್ನು ಆದು
ಹೌಲಾ
ಹ್ಮ್
ಹ್ಮ
ನಿಂತ್ು ನಿಂತು ಬಿಿಟ್ಟದ್ ಏನಾಗ
ಹ್ಮ್
ಮತ್ತ ಬೇರೆ ಟಾಸ್ಕ್ ಬಂದದ ಅಂತ ಬಾಯ ಯಾವ್ದ ಾಗ
ಯನ್ಮಾನತ್
ಮತ್ತ ಸೇಮ್ಂಂಗಗೆ ಟ್ರಾನ್ಸಾಕ್ಷನ್ ಮಾಡ್ ಯತಂತೆ
ಹಾಞೂ ರಾಮ್
ಹ್ಮ್ ಹ ಎಟ್ಟು ಮತ್ತ ಈಗ ಎಟ್ಟ ಹನ್ನೊಂದು ನೂರೇ ನೆಟ್ವರ್ಕ್್ದ ಒಂದು ಪ್ರೊಸೆಸಿಂಗ್್ದಾಗ ಅವನು
ಎಷ್ಟು ಬೇಕಾವ ಅಂತ
ಹನ್ನೊಂದುೂರ ನೆಸಗ್ದನ್ ಹನ್ನೊಂದು ನೂರು
ಹಲೋ ಹೌದಾ ಹ್ಮ್ ಹ್ಮ್
ನನ ಭೂತಾಗಿದ್ದು ಬರಲ
ಇದ ನಡತಪೂಡ ಮಾಡಟ ಚಂತರ ಚಲೋ ಯೂಸ್ ಆಗ್ಯಿದೆ ಆ್ಯಪ್ ಇದು
ಹಾ
ಯೂಸ್ ಆಗ ಅಾ ಎ ಆಪ್
ಯದ ಆಗ್ಯದ ಬಂದಿವವಲ್ಲ ಹೆಂಗ ಹೆಂಗ್ ಹೋಗ್ಯವಾನ ಮಟ್ಟೆ ಗೊತ್ತಾಗಲ್ಲ ಈಗ್ಯ ಯಕಡೆ ಅಕಡೆ ಹೋಗ್ಯವ ಎಲ್ಲಾ ಖರ್ಚಾಗ್ಯವ
ಹ್ಮ್ ನ ಇ ನನ್
ಬರದ ಐನೂರು
ನೈಟ್ ಪ್ಯಾಂಟ್ ತಗೋಣ ನೀನ್ ಎಫ್ ಕೆ ಸ್ಪೋರ್ಟ್ಸ್
ಹ್ಮ್
ಹ್ಮ್ ಹತ್ತಿ ಬೀಜ ನಾಟ್ಯವನೊಬ್ ಎಲ್ಲಸ ಎಲ್ಲಿನ್ ಗ್ಯಾಪ್ ಆದಲ್ಲಿ ಊರ್ ಆಗೈತಾರ
ಹ್ಮ
ಕರ್ಕೊಂಡ ಹೋಗಿ ಬಂದು ನಮ್ಮ ನಮ್ಮ ಅವರ್
ಇ ಮಳಿ ಮತ್ ಜೋರ್ ಬಂತಲ್ಲ ಲೇ
ಬಂದ ಹಿಗೆ ನಂಬೈಲಿ ಬಂದು ನಿಂತದ
ಜೋರ್ ಬರಕತ್ತದೆ ಈಕಡೆ ಮತ್ತೆ
ಹೌದಾ
ಹ್ಮ್
ಅಷ್ಟೇ ನಂಬಲಿ ಒಂದ್ ಎರಡು ಮೂರು ಎರಡು ದಿನ ಆಯ್ತು ಹಂಗಿದ ಅ ನೀ ನೀ ಬರ್ತ ಹೊತ್
ಹ್ಮ್
ಸಣ್ಣ ಬಾ ಬ ಮಾಡಟ
ಹ್ಮ್ ನೀನೆೇ ಹತ್ಲೆ ಒಂದು ನನ ಒಂದು ಹತ್ತು ಕಾಲರ ಹತ್ ನೀನೇ
ಹಸ್ಂತ
ಇವತ್ತು ಆ ಆಗ್ಬೇಕು ನೋಡು ಇವತ್ತೆ
ಇವತ್ತು ಆಯ್ತು ಅಸ್ತನಿ ಈಗಂದು ಈಗ ಒಂದು ಮಾಡಿ ಇನ್ನೊಂದು ಮಾಡ್ತನ ಮನೆಗೋಗ ಮತ್ ಹಚ್ಚತನ
ಈಗ ಇನ್ನೊಂದ ಮಾಡ್ದೆ
ಹ್ಮ್ ಈಗ ಇನ್ನೊಂದು ಹಸ್ತ್ ಮತ್ತೆ
ಹ್ಮ್
ಹಚ್ಚದ ಮತಲ್ಲ
ಐದೇ ಕಾಲ್ ಬರ್ತದ ಅನ್ಲೆ
ಹ್ಮ್ ಒಬ್ಬೊಬ್ಬರು ಐದ ಇರ್ತ ಐದ ಐದ್ ಜನ್ ಒಟ್ಟಟ ಐದ್ ಬೇರೆ ಬೇರೆ ಜತೆ ಮಾತಾಡಬೇಕ
ಮತ್ ನಾನ್ ನಿನ್ಗ ಐದು ಕಾಲ್ ಮಾಡಕ್ ಬರತ್ತ ಹಾ ಹಲೋ
ಹಾಂ
ಮತ್ತತ್ ನಾನ್ ನಿನ್ಗೆ ಐದ್ ಕಾಲ್ ಮಾಡಕ್ ಬರ್ತ.
ಬರ್ತಾ ಡ್ರೈ ಫ್ರೂಟ್ಸ್ ತಗೋಬೇಕು ಅಂತ ಮಾಡಿದ್ದೇಲ
ನೀ ಐದ್ ಮಾಡು ನಾ ಐದ್ ಮಾಡತನ.
ಹ್ಮ್
ನಾನ್ ಇನಾಗ ಗೊಳ್ಬೇಕ ನೋಡ್ರಿ ಪ್ರೊಸೆಸಿಂಗ್ಗ ಟ್ರಾನ್ಸಾಕ್ಷನ್ ರೊಕ್ಕ ಬಂದೇ ಇಲ್ಲ ನನಗೆ.
ನಿಂದು ಅದಾವದಲ್ಲೇ ಬ್ಯಾಂಕ್ ಅಕೌಂಟ್ ಸರಿಗಿಲ್ಲ ನಗೆ
ನಂದೇ
ಹ್ಮ್ ಹ್ಮ
ಯು ಪ ಡಿ ಹಾಕಿಲ್ಲ ನೋಡ ರಿ
ಫೋನ್ ಪೇ ಆದ ಏನು ನಿಂದು.
ಫೋನ್ ಪೆ ಆಗ.
ಹ್ಮ್
ಅವು ಪ್ರೊಸೆಸಿಂಗ್ ದಾಗ ಅವು ಪ್ರೊಸೆಸಿಂಗ್ ಬಿದ್ದು ಅಂದ್ರೆ ಮತ್ತೆ ಬೇರೆ ಗೊತ್ತವು.
ಹ್ಮ್ ಹ್ಮ
ಬಿಳವಲ್ಲಾಗೆವ ಅವನೌನು
ಹೌದ್
ಮೂರಡಿ
ನಮ್ಮ್ ಹೊಲ್ದ ಬಲೆ ಒಂದ್ ಹುಡಿ ನಮ್ಮ ಹೊಲ್ದ ಬಲೆ ಒಂದ್ ಹುಡಿಗಿ ಬಂದದ್
ಹ್ಮ್
ನೋಡ್ಕೆಂತ ನಿಂತದ ಹೋಗೋವಲ್ಲದ ಒಟ್ಟ್
ನೋಡ್ ನಡಸ್ತೇನ್ ಹಾ ಹಲೋ
ಪ್ಯಾಯೆ
ಹಲೋ
ಕ್ಲಾಸ್ಸೇಸ್ ನಡ್ದವ ಇ ವಾರದಾಗ
ಎಲ್ಲ ನಡ್ದಾವ ಕ್ಲಾಸ್
ನಡದಿಲ್ಲನ್
ನಿನ್ನೆ ಮೇಡಮ್ ಬಂದಲು ಒಂದ್ ಅರ್ಧ ತಾಸ್ ತೊಂಡಲು
ಮೇಡಮ್ ನಿನ್ನೆ ಕಾಲ್ ಬೊಮ್ಮರ ಹಾಕಿದೆ
ಅದೇ ಗೊತ್ತೈತ್ ನೀನೆ ಹಾಕಿದಂತ ಗೊತ್ತೈತ ನಮ್ಮಗ್ ನಾವ್ ಯಾರ ಹಾಕಿಲ್ಲ ಯಾರ್ ಹಾಕರಪ್ಪಯ ಇದು ಕಾಲ್ ಬೊಮ್ಮರ ಅಂತ ನಾನ್
ಹ್ಮ
ಪೋನ್ ಹಚ್ಚಿರ ಪೋನ್ ಹೆತದಕಿ ಫೋನ್ ಫೋನ್ ಫೋನ್ ಹೆತ್ತದದು ಫೋನ್ ಹೆತ್ತಿ ಬಾಯ್ ತೆಕೋಂದ್ ನಿಂತದ್ ನಾ ಸಂದಿಪ ಆಕೆ ಹಿಂದ್ ಕುಂತರ ಅವ್ರಿಗ ಕೇಳತಿನಿ ನೀವ ಹಾಕಿರ್ ಎನ್ಲೇ ಕಾಲುಂಗರಂತ್
ಯೆ ಏನ ಮೇಡಂ ಏನ್ ಅನಕಿಲ್ಲ
ಏನ ಅನ್ಲಿಲ್ಲ ನೆಟ್ ಆಪ್ ಮಾಡಿ ಹೊಗದ್ ಬಿಟ್ಲಕ್ಕಿ
ಹ್ಮ್ ಹ್ಮ್
ನೆಟ್ ಆಪ್ ಮಾಡಿ ಅಲ್ಲೆ ಬೇಸಿಕ್ ಮ್ಯಾಲೆ ಇತ್ತ ನಂಗೆನ್
ಹ್ಮ್ ಹ್ಮ್
ಏನ್ ಆಗ್ಯಾದ ಇದಕ್ಕ ಅಂತಾಳಕ್ಕಿ ಕೇಸ್ ಗೀಸ್ ಕೊಡಂಗಾಳ
ಏ ಯಾಕ್ ಕೊಡ್ತಳ ಕೇಸ್ ಕೊಟ್ರನ ಏನ್ ಗೊತ್ತಾಗ್ಲಲ್ಲ
ಹ್ಮ್
ಕ್ಲಾಸಿಗ್ ಬಂದಂಗೆಲ್ಲ ಹಿಂಗೆ ಆತದ್ದಲ್ಲ ಅಂತಾಳಕಿ
ಹಾ
ಕ್ರಿಕೆಟ್ ಆಡಕ್ ಹೋಬಕ್
ಹಾ
ಕ್ರಿಕೆಟ್ ಆಡಕೋಬೇಕ್ಕನ್
ಹಾ ಹಚ್ಚತ್ತಿಲ್ಲ ವಾಪಸಿಗ
ಪಾ ಅಸ್ನಿ
ಹ ಹಚ್ಚಿ ಹಚ್ಚ ಇಡ್ಯಲಾ
ಹ್ಮ
ಹ್ಮ್